ಏನಿಲ್ಲ ಗುರು ನೀ ಆರಾಮಿದಯಾ
ನಾನ್ ಆರಾಮ ಇದೀೇ ನೋಡಪ್ಪ ನೀನ್ ಆರಾಮಿದೀ
ಅ ನಾವ್ ಆರಾಮ್ ಇದ್ಯಾಾ ಏನ್ ಮಾಡ್ತಿದ ಎಲ್ಲಿದೀಯಾ
ಊರಲ್ಲ ಇದೀನ್ ನೋ ಸುಮನೆ ಮಲ್ಕೊಂತನ್ಿ ನೀನು
ಹೌದಾ ನಾವು ಇಲ್ಲಿ ಹಾಸ್ಲಲ್ ಇದ್ದೀವಿ
ಹಾಸ್ಟ್ಲ ಅಲ್ಲಿ ಏನ್ ಮಾಡ್ತಾ ಇದೆ
ಏನಿಲ್ಲ ಇದೆ ಕಾಲಜ ಹೋಗೋದು ಬರೋದು ಊಟ ಮಾಡೋದು ಓದೋದು ಹಾಸ್ಲಲ್ಲಿ
ಹ್ಮ್ ಹ್ಮ್
ಹ್ಮ್ ಇದೇ ಇದೇನುೋ
ಅದೇ ನಮ್ಮ ಮತ್ತೆ ಬೇರೆ ಕೆಲಸ ಮಾಡಲ್ವ ಏನ್ ನೀೇನು
ಬೇರೆ ಕೆಲ್ಸನಕ್ಕೆ ಏನಿದೆ ಮಧ್ಯಾಹ್ನ ಬರೋದೇ ಎರಡು ಗಂಟೆಗೆ ಬರ್ತೀವಿ ಕಾಲೇಜಿಂದ ಹಾ ನ ನಸಿಂಗ್ ಇದೆ ಅಲ್ಲ ಅದಕ್ಕೆ ನರ್ಸಿಂಗ್ ಮಾಡಿವವಿ ಅದೆಲ್ಲಾ ಎರಡು ಇಂಟಿಗೆ ಬಿಡ್ತ ಎ ಮಧ್ಯಾನ ಪಾರಸ್ಟ್ ವಲ್ಲಿ ಮೂವೂರು ಗಂಟ ಊಟಮ ಎಲ್ಲಿ ಅಂತ ಹೋಗ್ತೀರಾ ಕೆಲ್ಸಕ್ಕೆಲ್ಲ ಏನಿಲ್ಲ ವರ್ಕ್ ಅಂದ್ರೆ ಸಹಾಯಂಗ ವರ್ಕ್ ಕೊಟ್ಟ ಸಂ್ ವರ್ಕ್ ಇದೆ
ಏನ್ವರ್ಕು ಸಾಯಂಗ ವರ್ಕ ಅಂದ್ರೆ ಏನ್ವರ್ಕು
ಹೊರಗಿಗ ಅಸೈನ್ಮೆಂಟ್ ಅದು ಇದು ಕ್ಲಾಸ್ಲ್ಲಿ ಎಲ್ಲಾ ಹೇಳಿದ್ ಡೈಲಿ ಎಲ್ಲಾ ನಾಳೆ ಓದ್ಕೊಂಡ್ ಹೋಗಿರ್ಬೇಕು ಎಲ್ಲಾ ಕ್ವಶನ್ ಕೇಳ್ತಾರೆ
ಹ್ಮ್ ಹ್ಮ
ಹ್ಮ ಎಲ್ಲ ರ್ಬೇಕುಂಗೆ ನಮ್ದ ಎಲ್ಲ ಎಕ್ಸಾಮ್ ಎಲ್ಲ ಬಾಳ ಸ್ಟ್ರಿಕ್ ಆಗಿಡ್ತತಿವ್ರರಿ
ಹೌದಾ ಏನೋ ಸೌಂಡ್ ಬರ್ತಿದೆ ಯಾರೋ ಓದ್ತಾ ಇದಾರ ಪಕ್ಕದಲ್ಲಿ
ಹ್ಮ್ ಹೌದ ಇಿಲ್ಲ ನಾವ್ ರೊಮ್ಮೇಲೆ ಒಬ್ಬ ತೋ ಿದ್ದಾನೆ ಹ ಬಳ ಸೋನ್ ಬರ್ತಿದಯಾ
ಹ್ಮ ಅವ್ರ ಸೌಂಡ್ ಕೇಳ್ತದೇ ಅಲ್ಲಿ ದಯವಿಟ್ಟು ಆತರ ಬರ್ಬಾರ್ದ್ ಇದ್ರಲ್ಲಿ.
ಹೌದಾ ಹಾ ಇಲ್ಲಿ ಸ್ವಲ್ಪ ಓದತಾ ಇದ್ದೀನಿ ಬಾಳ ನಾಳೆ ಎಕ್ಸಾಮ್ ಇದೆಯೇನು ಅದಿಕ್ಕೆ
ಹ್ಮ್ ಹೌದಾ
ಹ್ಮ್
ಉ ಹ್ಮ್ ಇಲ್ಲ ಅವ್ರ ಸೌಂಡ್ ಜಾಸ್ತಿ ಬರ್ತೈತೆ ಸ್ವಲ್ಪ ನಿಧಾನ ಓದಿ ಅಂತ ನಿಮ್ಮ ಮನಸಲ್ಲಿ ಓದ್ಕೋಬೇಕು ಅದು
ಹ್ಮ್ ಎಲ್ಲ ಅವನ ಹಂಗೆ ಇದಾನ ಸ್ವಲ್ಪ ಸೈಕೋ ಇದಾನ ಅವನು ಅವ್ನಿಗೆ ಹೇಳಕೋಗಿ ನನ್ ಕೈಗೆ ಏಟ ಬಿತ್ತಲ್ಲ. ಹ ಅದು ಸ್ವಲ್ಪ ಹ್ಮ ಎಕ್ಸಾಮ ಪ್ಯಾಡ ಇತ್ತು ಅದು ಇಡಾಕ್ ಹೋಗಿ ಚೇರಿಗ ಬಿತ್ತು ಅದರೇಟು
ಯಾವುದೇ ಒಂದ್ ಕೆಲಸ ಇಲ್ಲಿ ನಿಧಾನವಾಗಿ ಮಾಡ್ಬೇಕಪ್ಪಾ ನೀನು
ಇಲ್ಲ ಅತ್ತ ಯಾವಾಗನ ಇರ್ಲಿ ಯಾವಾಗ ನೋಡಿದ್ರೆ ಈ ತರ ನೀ ಇರ್ತಾನ ಅವನ ಬಾಳ ಇದಾಗಿಬಿಡತ ನನಗೆ.
ಹೌದಾ
ಹ್ಮ್ ಹ್ಮ ಯಾವಾಗ ಯಾವಾಗ ಈತರ ಮಾತಾಡ್ತಿದ್ರೆ ಹಿಂಗೆಲ್ಲ ಮಾತಾಡ್ತೇ ಹಿಂಗೆ ಓದ್ತಿರ್ತಾನ ಬರೀ ಖಾಲಿ ನೋಡಿದ್ರೆ.
ಹ ಇಲ್ಲ ನೀನ್ ನಿಧಾನವಾಗಿ ಮಾಡ್ಬೇಕು ಯಾವ್ದೇ ಒಂದ್ ಕೆಲ್ಸ ಮಾಡ್ಸಿದ್ರೆ.
ಹ್ಮ ಅದ ಹೌದಾ ನಮಗ ಏನ್ ಮಾಡ್ತೀರಾ ಅದಿಕೆ ಸಿಟ್ಲಿಂದ ಪ್ಯಾಡ ವಗದ ಬಿಟ್ಟೆ ಅಕಡೆ ಅದಕೆ ಸ್ವಲ್ಪ ಚೇರಿಗೆ ಬಿತ್ತ ಕೈ ಸ್ವಲ್ಪ ರಕ್ತ ಬ್ಲೀಡಿಂಗ್ ಆಗ್ತಿದೆ
ಬ್ಲೀಡಿಂಗ್ ಆಗ್ತದೇನಾ ಏನಾದ್ರು ಅದೇ ಏನಾದ್ರು ಇದು ಡ್ರೆಸ್ಸಿಂಗ್ ಬಟ್ಟೆ ಇದ್ರೆ ಇದ್ ಮಾಡ್ಕೊ ಡ್ರೆಸ್ ಮಾಡ್ಕೊರಿ ಚೆನ್ನಾಗಿ
ಹ್ಮ ಸ್ವಲ್ಪ ಇದ ಬಿಡಿಯೋ ಅದನ್ನು ಇವಾಗ ಸ್ವಲ್ಪ ನೀರ್ ಕುಡಿದ್ರೆ ಸ್ವಲ್ಪ ನಿಂದ್ರ ಹೋಗುತ್ತೆ.
ಹ ಹೌದು ಇವಾಗ ಇವಾಗ ರಕ್ತ ಬರ್ತಿದೆಯಲ್ಲ ಆದ ರಕ್ತ ಮ ನಿಂದಲಿಲ್ಲ ಅಂದ್ರೆ ಏನ್ಂಗತಾರ ಅದೂ
ಬ್ಲೀಡಿಂಗ್ ಆಗ್ತಿದೆ ಅಂತ ನಿಂತರ
ಬ್ಲಡಿಂಗ ಅಂದ್ರೆ ಅದ ಅಂದ್ರೆ ರತ ಸ್ಟಾಪ್ ಆಗಲ್ಲ ಅದು ಅಷ್ಟೇದಂದರ್ತ ಅ್ರ ಹಮೋಫೋಲಿಯಾ ಅಂತರ್ತಾನನೆ ಅದು ರೋಗ
ಹಾ ಹಾ ಹಾ ಅಂದ್ರೆ ಪೂರಾ ರಕ್ತ ತ ನಿಂದೋ ನಿಂದ್ರೋದಿಲ್ಲ ಏನ್ ಮಾಡಿದ್ರು ಕೂಡ
ರಕ್ತ ಎಪ್ಗಟ್ಟೋದಿಲ್ಲ ಅದು ಇಮ್ಮೋ ಪಫೋಲಿಯಾ ಇದರು
ಹ್ಮ್ ಹ್ಮ ಹೌದ್ದ ಇದು ಬ್ಲಡ್ ರಕ್ತ ನಿಂತ ಡ್ರ ನೀ ರಕ್ತ ನಿಂದಿರ್ತ್ತ ಅಂದ್ರೆ ಬ್ಲಡ್ ಕ ಕ್ಲಾಟಿಂಗ್ ಅಂತ ಹೇಳ್ತಾರೆ
ಅದಕ್ ಯಾವ್ದಾವ ರೋಗ ಅಂತಾರಪ ಅದ ರಾಜರ ರೋಗ ಅಂತಂತಾರ ಹೌದ ಅದು
ಕನ್ನಡದಲ್ಲಿನ ಕನ್ನಡದಲ್ಲಿ ಅಷ್ಟು ನಮಗ್ ಗೊತ್ತಿಲ್ಲ ಕೆಳೋದು ಹ್ಮ್ ಎಲ್ಲಾ ಅಂದ್ರೆ ನಿಮಗು ನೀವೆ ಎಲ್ಲಾ ಬರ್ತಾವ
ಹಾ ಎಲ್ಲಾ ಅದೇಪ್ಪ ನಮ್ ಕೇಳೋದು ಇವಾಗ ಎಕ್ಸಾಮ್ ಅಲ್ಲಿ ರಕ್ತದ ಬಗ್ಗೆ ಒಂದ್ ಚಾಪ್ಟರ್ ಇದೆ ಗೊ ಆತ್ತಾ ನಮ್ಗೆ ಓದಕ್ಕೆ
ಹೌದಾ ನಮ್ಗೆ ಎಲ್ಲ ಇರುತ್ತೆಬಡು ಹ್ಮ
ಇಪ್ಪ ಅಂಗಾಂಶರಕ್ತಾವ ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ ಅದು ಒಂದು
ಹ್ಮ್ ಟಶು ಕಂಟಿನ್ಯೂಸ್ಲಿ ಬ್ಲೀಡಿಂಗ್ ಹೂ
ಹ್ಮ ಯಾರ್ ಹೇಳಡುದು ರೂಮ್ ಅಲ್ಲಿ ಏನ್ ಏನ್ ಸೌಂಡ್ ಮಾಡ್ತಿದಿದ್ದಾರೆ ಪಕ್ಕದಲ್ಲಿ
ಇಲ್ಲಿ ಓದತಿದಾರ ನಾನು ಇಲ್ಲಿ ಬೇರೆ ರೂಮಿಗೆ ಬಂದ್ರು ಕೂಡ ಇಲ್ಲಿ ಜೊತೆ ಅವ್ದ ಯಾರೋ ಫ್ರೆಂಡ್ಸ್ ಜೊತೆ ಮಾತಾಡಕತಿದ್ದಾನ ಹ್ಮ ಈಗ ಬಾಳ ಸೌಂಡ್ ಬರ್ತವಿಗಾನ
ಹ್ಮ್ ಅವ್ರದ್ದು ರೆಕಾರ್ಡ್ ಆಗುತ್ತೆ ಇದ್ರಲ್ಲಿ
ಹ್ಮ್ ಇರ್ಲ್ಲ ಊಡ ಮಾಡ್ತೇವೆ ಬೇರೆ ಕಡೆ ಎಲ್ಲಿ ಇಲ್ಬನ್ ಇಿಲ್ಲ ನಮ್ ಜಾಗ ಅಲ್ಲಿ ನೋಡಿದ ಪಾಪ ಅವ್ನು ಓದ್ತಿದಾನೆ ಸುಮ್ಮ್ನೆಲೆ ಇಟ ಸ್ಟಾಪ್ ಮಾಡೋದ ಅಂತ ಇಲ್ಲಿ ಅವ್ರ ರೂಮ್ ಇದೆ ಅಲ್ಲ ಅವ್ರರು ಏನ್ ಹೇಳಕ್ ಆಗಲ್ಲ ನಾವು ಹೊರಗಡೆ ಹೊರಗಡೆ ಹೊರಗಡೆ ಹೋದ್ರೆ ಮತ್ತೆ ಹೊರಗಡೆ ಬಾಳ ಗಾಳಿ ಇದೆ ತ್ತ ನಾವ ಹೊರಗಡ ಮಳೆ ಬ ಮಳೇನೇ ಬರಲ್ಲ ಬರೀ ಗಾಳಿ ಬ್ಯಸ್ತ ಏನ್ ಮಾಡ್ತೀರಾ ಮತ್ತೆ
ಹ್ಮ್ ನನ್ಗೂ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕುಂದ್ ಮಳೆನನೆ ಬರ್ತ ಆ ಹೊಲದಲ್ಲಿ ಗೊಬ್ಬ್ರ ಹಾಕಿದೀವಿ
ಹೌದೌದು ಗೊಬ್ಬರ ಹಾಕಿಬಿಟ್ಟ ಅಷ್ಟ ಜಲ್ದಿ
ಹಾ ಮನೆ ಹಾಕಿ ಬನ್ನಿನ್ ಗೊಬ್ಬ್ರವ ಮತ್ತೆಊಲ್ಲಾ ಅದಕೆ ಹೋಗಿದ್ದು ಮನೆ ಊರ್ಗ್ ಹೋಗಿದನಾ
ಹಾ ಹಾ ಹಾ ದಾ ಹ ನಾವ ನಾವನು ನಮ್ಮೂರಲ್ಲಿ ನ ಅಯ್ಯ ಹಾಕೆಲ್ಲ ಕಸ ತೈಯತಂದಾರೆ ಇವಾಗೆಲ್ಲ ಗೊಬ್ಬರ ಆಗ್ಬೇಕು ಇವಾಗ
ಕಸ ತಗತೀವಿ ಇನ್ನೊಂದ್ಸ ತಗ್ಬೇಕ ಹಂಗೆ ಕಸನ
ಹೌದ ಏನು ಇದು ಅನ್ನೆ ಕೊಲ್ರಾನ ಎನೆ ಕೊಲ್ರಾನ
ಒಂದ ಬರಗ
ಹೌದಾ
ಈಗ ಉಣ್ೆ ಗೊಬ್ಬ್ರ ಹಾಕಿದ್ಮೇಲೆ ಮತ್ತೆ ಎಷ್ಟು ದಿನ ಬಿಟ್ಟ ಹಾಕು ಗೊಬ್ಬ್ರ
ಹ ಅದು ಬೆಳಿ ಲೆಕ್ಕ ನೋಡ್ಬೇಕು ಬೆಳಿ ಚೊಲೋ ಬಂತಂದ್ರೆ ಜಾಸ್ತಿ ಗೊಬ್ಬರ ಹಾಕಕ್ ಹೋಗಬಾರ್ದು
ಹ್ಮ್ ಹ್ಮ್
ಹ ಬೆಳೆ ಏನ್ ಸ್ವಲ್ಪ ಅಷ್ಟಾಗೆ ಬಂತು ಅಂತಂದ್ರ ಒಂದ ಹದ್ಿನೈದು ದಿವ್ಸ ಒಂದ್ ಇಪ್ಪತ್ ಒಂದ ಹದಿನೈದು್ ಇಪ್ಪ ಪ್ಪತ್ತು ದಿವಸ ಆದೇ ಆಗ್ಬೋುದು ಗೊಬ್ರ ಮತ್ತೆ ಏೊಂದಸತಿ ಒಂದ್ ಎರಡ್ ಸರ್ತಿ ಕುಂಟೆ ತಗದ್ಮೇಲೆ ಕಳೆ ತಗದ್ಮೇಲೆ ಹಂಗ ಆವಾಗ ಹಾಕಿ ಬಿಡೊಕು
ಹೌದಾ
ಹ್ಮ್ ಡಿ ಎ ಪಿ ಯೂರೀಯ ಗೊಬ್ಬರ ಆತರ ಎಲ್ಲಾ ಬರ್ತಿರ್ತಾವಲ್ಲಾ ಬಾಳ ಬಾಳ ಇದಪ್ಪ ಗೊಬ್ಬರ ಅದ್ರಾಗನು
ಹೌದಾ
ಹ್ಮ್ ಬೆಳೆಯ ಬೆಳೆ ಜಾಸ್ತಿ
ಹ ಆಗ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಆಗ್ತತಿವಿ ಜಾಸ್ತಿ ಅಂದ್ರೆ ಒಂದ್ ಆರ್ ಹತ್ತು ಗಾಡಿ ಹೊಡೆದ್ ಬಿಡ್ತೀವಿ ನಾವು ಹಾಕಿ ಬಿಡ್ತೀವಿ ಒಮ್ಮೆಗೆ
ಹ್ಮ್ ಹ್ಮ್ ಆಮೇಲೆ ಮರಿ ಹಾಕಲ್ವ ಅದ್ರೂ
ಬರೆ ನೆಕ್ಸ್ಟ್ ವರ್ಷ ಹಾಕಲ್ಲ ಇಲ್ಲ ಈ ಸತಿ ಹಾಕಿದ್ ಅಂದ್ರೆ ಒಂದು ಎರಡು ಒಂದ್ ವರ್ಷ ಹೂ ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಆಗ್ತೀವಿ
ಅಂದ್ರೆ ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಸೆಕಣೆ ಗೊಬ್ಬರ ಅಂದ್ರೆ ನಿಮ್ಮನೆ ಮೇಕೆ ಇದಾವ ಮೇಕೆ ಎತ್ತು ನಿಮ್ಮ ಹೊಲ್ದಲ್ಲಿ
ಹ್ಮ್ ನಮ್ಮೂ ಇಲ್ಲ ಅಂದ್ರೆ ನಮ್ ಚಿಕ್ಕಪ್ಪನವರ್ದು ದೊಡ್ಡಪ್ಪನವ್ರದ ಅವ್ರದ್ ಇದೆ ನಮ್ ಕಾಕ ಅವ್ರದು
ಹ ಅವ್ರದ್ದಿದೆನಾ
ನಮ್ದೆಲ್ಲ ಎಮ್ಮೆ ನಮ್ದೊಂದ್ ಎಮ್ಮೆ ಆತರ ಇದಾವ ಒಂದ್ ಎರಡು ಮೂರ್ ಗಾಡಿ ಒಂದ್ ವರ್ಷ ರ್ಷ ಎರಡು ವರ್ಷ ಆದ್ಮೇಲೆ ಒಂದ್ ಎರಡು ಮೂರ್ ಗಾಡಿ ಆಗುತ್ತೆ ನಮ್ದು
ಹೌದಾ
ಒಂದ್ ಎರಡು ಮೂರ್ ಗಾಡಿ ನಮ್ಮದ್ ತಗೊಂತೀವಿ ಆಮೇಲೆ ಮತ್ತೆ ಹೊರಗಡೆ ಯಾರ್ದನಾ ಇರ್ತಲ್ಲ ಹ್ಮ್ ಬೇರೆಯವರದು ಅವರುದ್ದ ಒಂದು ಆ ಹ ಒಂದ್ ಹತ್ತು ಗಾಡಿ ಇತ್ತಂದ್ರೆ ಒಂದ್ ಹತ್ತ ಹತ್ ಇಪ್ಪತ್ತು ಗಾಡಿ ಹಾಕಿ ಬಿಡ್ರತ್ತೀವಿ ಎರಡ್ ಎಕರೆ ಇದೆ ನಮ್ದು
ಹ್ಮ್ ಹ್ಮ್
ಜಬ್ದರ್ಸ್ ಇಪ ಒಂದು ಇಪ್ಪತ್ತು ಗಾಡಿ ಹಾಕಿಬಿಡ್ತವಿ ಇಪ್ಪತ್ ಗಾಡಿ ಹಾಕಿವಿ ಅಂದ್ರೆ ಒಂದ್ ಎರಡು ವರ್ಷ ಒಂದು ವರ್ಷ ಎರಡ್ ವರ್ಷ ಆದ್ಮೇಲೆ ಹಾಕ್ ಆಮೇಲೆ ರಿಟರ್ನ್ ಮತ್ತೆ ಗೊಬ್ಬರ
ಹಾ ಗೊಬ್ಬರ ಆಗ್ತಿರಲ್ಲ ಇವಾಗ ಗೊಬ್ಬರದಿಂದ ಏನ್ ಬರುತ್ತೆ ಸೆಗಣಿ ಆಕ್ತಿರಲ್ಲ
ಹ ಹಾ
ಅದ್ರಿಂದ ಏನಾದ್ರು ಹೊಲ್ಕು ಏನಾದ್ರು ಪ್ರಾಫಿಟ್ ಆಗುತ್ತಾ... ಗೊಬ್ಬರ ಹಾಕೋದ್ರಿಂದ
ಹಾ ಮತ್ತೆ ಚಲೋ ಹ್ಮ್ ಚಲೋ ಗೊಬ್ ಆ ಅದು ಶೆಗಣಿ ಗೊಬ್ಬರ ಹಾಕಿದ ಅಂದ್ರೆ ಚಲೋ ಹ್ಮ ಬೆಳೆಗಳ್ ಎಲ್ಲಾ ಚಲೋ ಬರುತ್ತೆ ಮತ್ತೆ ಅದ್ ಕೀಟನಾಶ ಅದು ಏನೋ ಇದು ಬೆಳೆ ಹಾಕಿದ ಅಂದ್ರೆ ಕೀಟನಾಶಗಳು ಜಾಸ್ತಿ ಅಟ್ಯಾಕ್ ಅಟ್ಯಾಕ್ ಆಗಲ್ಲ
ಹ್ಮ್
ಹ್ಮ್ ಇವು ರಾಸಾಯನ ಗೊಬ್ಬರ ಹಾಕಿದ ಅಂದ್ರೆ ಏನ್ ಕೆಲಸನೇ ಮಾಡಲ್ಲ ಎಲ್ಲಾ ಜಾಸ್ತಿ ಮಣ್ಣಿಂದು... ಇದು ಶಕ್ತಿ ಎಲ್ಲಾ ಸಾಯ ಹೊಡಿತದ
ಹೌದಾ
ಹ್ಮ್ ರಾಸಾಯನ ಗೊಬ್ಬರ ಹಾಕಿದ್ರೆ ಆ ಗೊಬ್ಬರ ಇತ್ತಂದ್ರೆ ಆ ಮಣ್ಣಿಂದು ಶಕ್ತಿಗಳೆಲ್ಲ ಜಾಸ್ತಿ ಕೊಡುತ್ತೆ.
ಹಾ ಹಾ
ಹ್ಮ್
ಇಲ್ಲ ನಮ್ಮೂರಲ್ಲಿ ಜಾಸ್ತಿ ಜನ ಅದೆ ಹಾಕೋದು
ಯಾವುದೋ ರಾಸಾಯನಿಕ
ಹಾ ರಾಸಾಯನಿ ಗೊಬ್ಬರ ಹಾಕೋದು ಅಂದ್ರೆ
ಹೌದಾ ಅವಗಿತ್ತಪ್ಪ ಅವೆಲ್ಲೂ ಹಾಕೋದು ಈ ಸತಿ ಈ ಸತಿ ಇಲ್ಲ
ಹೌದಾ
ಹ್ಮ್ ಬರೀ ಇವಾಗ ನೋಡಿ ಎಲ್ಲಾದ್ರೂ ಒಂದಷ್ಟು ಸ್ವಲ್ಪ ಹಾಕ್ತಾರೆ ಹಾಕೋರು ಬರೀ ರಾಸಾಯನಿ ಗೊಬ್ಬರ ತರೋದು ಎಣ್ಣೆ ತರೋದು ಅದೇ ಮಾಡ್ತಾರೆ.
ಹ
ಹ್ಮ್ ನಮ್ ಕಡೆನ ಅದೇ ನಡೆದಿದೆ ಬಾಳ ಜನ ಅವದೇಬ್ ರಾಸಾಯನಿಕ ಒಬಬರ್ನ ಆಗ್ತಾರ
ಹ್ಮ ಇಲ್ಲ ನಮ್ ಕಡೆ ಇವಾಗ ನಮ್ದು ನಮ್ದ ಮೇಕೆ ಯಾವ್ದು ಎತ್ತನ್ ಗೊಬ್ಬರ ಇಲ್ಲ ನಮ್ಮ್ ಮನೇಲಿ ಎತ್ತದ ಏನಿಲ್ವಾ
ಹಾ ಹಾ ಹಾ
ಹ ಹ ಹ ಹ್ಮ ಅದಕ್ಕೆ ಆತರ
ಬೇರೆ ಕಡೆ ಎಲ್ಲಾದ್ರೂ ಬಾಡಿಗೆ ತಗೋಬೇಕಲ್ಲ ಮತ್ತೆ
ಬೇರೆ ಕಡೆ ತಗೊಬೇಕಂದ್ರೆ ಕೊಡ್ತಾಲ್ಲ ಮಾರಯ್ಯ ಬೇರೆಯವರು
ಮತ್ತ ಏನ್ ಮಾಡಕ ಆಗಲ್ಲ ಅವರು ಎಷ್ಟ ಅಂತಾರ ಅವ್ರು ಹಾಕೊಂಡ್ ಬಿಡೋಕ್ ನಾವ್ ಯದಕಂದ್ರೆ ಇವಾಗೆಲ್ಲ ಗೊಬ್ಬರ ಸಿಗೋಲ್ಲ ಎಲ್ಲಿ ಜಾಸ್ತಿ
ಹ್ಮ್ ಹ್ಮ್ ನಿಜ
ಹ್ಮ್ ಎಲ್ಲ ಗೊಬ್ಬ್ರ ಸಿಗಂಗಲ್ಲ ಬಾಳ ಕಷ್ಟ ಆಗಿದೆ ಇವಾಗ ಬರೆ ರಾಸಾಯನಿಕ ಗೊಬ್ಬರ ಹಾಕಿ ಮಣ್ಣಿಂದು... ಶಕ್ತಿನೆಲ್ಲಾ ಸುಮ್ಮನೆ ವೇಸ್ಟ್ ಮಾಡ್ತೀವಿ ಎಲ್ಲ ಸಯ ಹೊಡಿತದ ಅದ ಬೆಳೆಗಳು ಕರೆಕ್ಟ್ ಆಗಿ ಬರಲ್ಲ ಹಾಕಿದ್ಮೇಲೆ ಅದನ್ನು ಲಾಸ್ ಸೊ ಇದುನೂ ಲಾಸ್ ಎಲ್ಲ ಲಾಸ್ಟ್ ಲಾಸ್ ಆಗುತ್ತೆ
ಹೌದಾ
ಹ್ಮ್ ಅವ್ರೇನೋ ಅಂಗಡಿ ಅಂಗಡಿಯವರ ಏನ ಎಲ್ಲಾ ಹೇಳುತ್ತಾರೆ ಹೌದಪ್ಪ ಇದು ಚೆನ್ನಾಗ್ ಬರುತ್ತೆ ಇದು ಇದನ್ನ ಹಾಕಿ ಗೊಬ್ಬರ ಇದು ಚೆನ್ನಾಗ್ ಬರುತ್ತೆ ಹಂಗ ಅಂತ ಹೇಳ್ತಾರ ಅವ್ರ ಏನೋ ಅಮೌಂಟ್ ಏನನ್ ತಕೋಬೇಕಂದ್ರೆ ದುಡ್ಡು ತಕೋಬೇಕಂದ್ರೆ ಏನೋ ಮಾಡೆ ಮಾಡತಾರ ಅವ್ರು
ಹಾ ಹಾ ಹೌದಾ
ಹ್ಮ್ ಹ್ಮ
ಎಲ್ಲಿ ಹೋಗ್ತಾ ಇರೋದು ನೀವು
ನಾವು ಎಲ್ಲೆಲ್ಲಿ ಇಲ್ಲ ಹೊರಗಡೆ ಕುಂತೀವಿ
ಹೌದಾ
ಹ್ಮ್
ಹ್ಮ ಹೌದಾ ಮತ್ತೆ ಆರಾಮದಿ ತಾನೇ ಫೋನೆ ಹೆತ್ತಲ್ಲಪ್ಪ ನೀನು
ಹಾ ಫೋನ್ ಬುಝಿ ಇರುತ್ತೆ ಅವಗ ಅವಾಗ ಅಂಗೆ ಸ್ವಲ್ಪ ನೆಟ್ವರ್ಕ್ ಇರಲ ಅಲ್ವಾ ಅದಕ್ಕೆ
ಸರಿ ಬ್ರೋ ಒಂದ್ ಫೋನ್ ಬರ್ತಿದೆ ಆಮೇಲ್ ಮಾಡ್ತೀರಾ
ಓಕೆ ಓಕೆ ಸರರಿ ಬ್ರೋ